ಹಾ ಕೆಳಸ್ ತೈತಿ ಅಪ್ಪಿ.
ಹ್ಮ್ ಏನ್ ಮಾಡ ಏನಿಲ್ಲ ಅಕ್ಕ ಕೂತಿದ್ದೆ ನೋಡ್ ನೋಡಿಲ್ಲಿ.
ಹೌದಾ ಅಪ್ಪಿ ನಾವು ಏನಲ್ಲಪ್ಪಿ ಕುತ್ಕೊಂಡಿದ್ವಿ ಚಾ ಕುಡಿದ್ರ ಏನ್ ಅಪ್ಪಿ.
ಇಲ್ಲಕ್ಕ ಆಮೇಲ ಕುಡಿಬೇಕು.
ಹೌ ನಮ್ದು ಕುಡಿಬೇಕಪ್ಪಿ. ನಮ್ದು ಐದ್ ಗಂಟೆ ನಂತ್ರ ಚಾ ಅಪ್ಪಿ.
ಹ್ಮ್ ಹ್ಮ್ ಕುಡಿರಿ ಅಂದ್ರೆ ಹೊಲ್ದದಲ್ಲಿ ಕುಡಿತೀರಾ ಮನೆಗ ಹೋಗಿನಾ
ಹ ಅಂದ್ರೆ ನಮ್ಮ್ ಅಜ್ಜಾರ್ ಬರ್ತಾರ ಅಪಿ ಅಂದ್ರ ಆಳದ ಬಂದಿರ್ತಾವಲ್ಲ ಪಿ ಹೊಲಕ್ ಅವ್ರಿಗೆಲ್ಲಾ ಚಾ ತಗೊಂಬಂದಿರ್ತಾರ ನಾವು ಚಾ ಕುಡ್ದ್ ಓಕೆ ಅಪ್ಪಿ ನಮ್ ಕಡೆ ಎಲ್ಲಾ ಹಳಿಗ್ ಬಾಳ್ ವ್ಯವಸ್ಥೆ ಮಾಡ್ತ ತರ್ತರ್ ಅಪಿ ಹ್ಮ
ಕೊಡದು ಬಿಸ್ಕೆಟ್ ಕೊಡೋದ
ಹೌದ ಹೌದು ಅಪ್ಪಿ ಅಂದ್ರೆ ಸ್ವಲ್ಪ ಜಾಸ್ತಿ ಅಂದ ಹಚ್ಕೊಂಡ್ ಕೆಲ್ಸ ಮಾಡ್ತಾರಲ್ಲ. ಬಿಕ ಹೊಲದೊಳಗ ಅವ್ರಗ ಏನ ಇಲ್ಲಾ ಅಂತಂದ್ರ ಒಂದ್ ಸ್ವಲ್ಪ ಹ್ಮ್ ಹ್ಮ್ ಅಪಿ ಹಂಗೆಲ್ಲಾ ಅಂದ್ರ ಚಾ ಬಿಸ್ಕಿಟ್ ಹಿಂಗ ಅಂದ್ರ ಚುಮ್ಮರಿ. ಅವೆಲ್ಲ ಇದು! ಮಂಡಕಿ..
ಹಾ ಹಾ ಚುರುಮರಿ. ಹಾ. ಹಾ.. ಹಾವೇನು ಕೊಡ್ತೀರಾ
ಅವನ್ ಮತ್ತ ಸಿಂಗ ಕಳ್ಳಾಪಿ
ಶಿಂಗಕಾಳ ಅಂತಂದ್ರೆ, ಅಂದ್ರೆ ಶೇಂಗಾನ ಶುಂಗ ಶೇಂಗಾ ನೀವು ಉರ್ದಿತಿ
ಉರ್ ಉರ್ದು ಅವ್ನು ಉರದಪ್ಪಿ ಉಪ್ಪು ಖಾರ ಜೀರ್ಗೆ ಈ ಬಾಳೋಲಿ ಅದೆಲ್ಲಾ ಹಾಕಿ ಒಗ್ಗರಣೆ ಹಾಕಿ ತಗೊಬಂದರ್ತಾರ ಅಪ್ಪಿ.
ಹಬ್ಬಾ ಹಾ ಚೆನ್ನಾಗಿರುತ್ತೆ..
ಹಾ ಚೆನ್ನಾಗಿರ್ತತಿ ಅಪಿ ಹಂಗೆಲ್ಲಾ ಮಾಡಿರ್ತೇವಲ್ಲಾ ಮನ ಒಳಗ್ ಮಾಡಿ ಇಟ್ಟರ್ತೇವ ಅಪ್ಪಿ ಹಿಂಗ. ಚುಮ್ಮರಿ ಮತ್ ಕರ್ದ ಏನದು ಅವಲಕ್ಕಿಅಪ್ ಪ್ಪಿ ಅವನೆೆ ಒಗ್ಗರಣೆ ಹಾಕಿಟ್ಟಿರ್ತೇವೆ ಹಂಗೆ ಅನ್ರ ಇದ್ದಾಗ ತೊಂಗೋ ಬಂದಿರ್ತೇವಿ ಒಮ್ಮೆ ಓನ್ ಒಂದ ಟೈಮ್ನಾಗ ಮಳಿದಿ ಇರಂಗಿಲ್ಲ ಪಿ ಇಲ್ಲೇ ನಾವು ಹೊಲ್ದೊಳಗ ಚಾ ಮಾಡ್ತೇವಿ ಅಪ್ಪಿ
ಹ ಹೊಲ್ದಲ್ಲೇ ಮಾಡ್ಬೇಕು. ಭಾರಿ ಟೇಸ್ಟ್ ಅದು.
ಹಾ ಊನಾಪ್ಪಿ
ಮತ್ತೆ ಹೊಲ್ದಲ್ಲಿ ಅಡಗೆ ಮಾಡ್ಕೊಂಡು, ತಿಂದ್ರೂನು ಭಾರಿ ಚಾನ್ನಾಗಿರುತ್ತೆ.
ಹ್ಮ್ ಹೂ ನಮ್ ಕಡೆ ಅಪ್ಪಿ ಇದಕೆ ನಮ್ಮವ್ವನ್ ದ್ಯಾಮವ್ವ ಅಂತಂದ ಪೇಮಸ್ ಅಪ್ಪಿ ಅಂದ್ರೆ ಇಲ್ಲಿಕಲ್ಗಟ್ಟಿಗೆ ಒಳಗ ಐದ್ ವರ್ಷಕ್ಕೆ ಒಮ್ ಜಾತ್ರೆ ಆಕೈತಿ ಪ್ಪಿ ಹಾ ಐದ್ ವರ್ಷಕ್ ಒಂದ್ಸಲ ಬಾರಿ ಮಸ್ತ್ ಆಕತಿ ಅಪ್ಪಿ ಅದ ಅಂದ್ರ ಈಗ ನಮ್ದು ಐದು ದೊಡ್ಡ ಜಾತ್ರೆ ಪ್ಪಿ ನಮ್ಮ ಅ ಧಾರವಾಡ ಡಿಸ್ಟಿಕ್ಕಿಗೇ ಹೈಯಸ್ಟ್ ಐತೆ ಅಪ್ಪಿ ಅದು ಕಲಗಟಿಕಿ ಇದೆ. ಹಾ ಅದಕ್ಕ ಅವಾಗೆಲ್ಲಾ ನಾವು ಅಂದ್ರೆ ಐದ್ ವಾರ ಮಂಗಳವಾರ ಇದು ಮಾಡಿರ್ತೀವಿ ಅಪ್ಪಿ ಮಂಗಳಾರ ಸುಕ್ ಶುಕ್ರವಾರ ಆ ಪರು ಅಂತಂದ್ ಏನದ ದೇವರಿಗೆ ವಾ ಮಾಡಿರ್ತೇವೆ ಹಂಗ ಹಾ ವಾರ ಮಾಡ್ದ ಮಂಗಳವಾರ ಶುಕ್ರವಾರಪ್ಪಿ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಮನಿ ಒಳಗೆ ಯಾರು ಇರಂಗಿಲ್ಲಪಿ
ಹಾ ಆಮೇಲೆ ಎಲ್ಲಿ ಹೋಗ್ಬೇಕು ಮತ್ತೆ
ಹೊಲ್ ಕಡೆ ಅಪ್ಪಿ ಈಗ ಹೊಲ ಇದ್ದೋರು ಹೊಲ್ಕ್ ಹೋಕರ ಹೊಲ ಇಲ್ದಾರಪ್ಪ ಹಿಂಗ ಸಾಲಿ ಕಡೆ ಹಿಂಗ ಯಾರ್ರ ಬೇರೆ ಹೊಲ್ದಾಗ ಅದ್ ಬಂದಿರ್ತಾರ ಬೆಳಿಗ್ಗೆ ಊಟ ಕಟ್ಕೊಂಡಂಬಂದಿರು ತರ ನಾಷ್ಟ ಮಾಡ್ಲಿಲ್ದೊರ್ ಬಂದ್ ಇಲ್ಲೇ ನಾಷ್ಟ ಮಾಡ್ಕೊಂತಾರಪಿ ಊಟ ಮಾಡಊ ಊಟದ್ದು ಎಲ್ಲ ಕಟ್ಕೊಂಡ್ ಬಂದಿರ್ತಾರ ಅವು ಅಂದ್ರೆ ಈಗ ಈಗೊಂದ್ ನಾಲ್ಕೈದು ಫ್ಯಾಮ್ಲಿ ಅದೇವಪಿ ನಮ್ದು
ಹಾ ಹಾ
ಅವರೆೆಲ್ಲಾ ಒಬ್ರು ಒಂತರ ರೊಟ್ಟಿ ಕಟ್ಕೊಂಡ್ ಬಂದಿರ್ತಾರ ಒಬ್ಬರು ಚಪಾತಿ ಕಟ್ಕೊಂಡ್ ಬಂದಿರ್ತಾರ ಹಿಂಗೆಲ್ಲಾ ಒಬ್ರು ಸ್ವೀಟ್ ಕಟ್ಕೊಂಡ್ ಬಂದರ್ತಾರ ಒಬ್ರು
ಎಲ್ರ ಎಲ್ರೂ ಹಂ ಹಂಚ್ಕೊಂಡ್ ತಿಂತೀರಲ್ಲೇ
ಹಂ ಎಲ್ಲರೂ ಅಪಿ ಅಪ್ರ ಏನು ಒಂದು ಇಪ್ಪತ್ತರಿಂದ ಇಪ್ಪತ್ತು ಜನ ಹಾಕ ಒಷ್ಟರು ಬೆಳಿಗ್ಗೆ ನಾಷ್ಟ ಮಾಡ್ತೇವಿ ಮಧ್ಯಾಹ್ನ ಊಟ ಮಾಡ್ತೇವಿ ಮತ್ತ ಇಲ್ಯ ನಮ್ಮ ಅಂದ್ರ್ ನಮ್ ಹೊಲ್ ಕಡೆ ಅಪಿ ಶಾಲಿ ಐತಿ ಆದರ್ಶ ಸ್ಕೂಲ್ ಒಳಗ
ಆದರ್ಶ ಸ್ಕೂಲ್ ಐಯ್ತ ಅಲ್ಲಿ ಹ್ಮ್
ಅಲ್ಲ್ ಐತಲ್ಲ ಅಲ್ಲೆಲ್ಲಾ ಹಿಂಗೆ ಅಂದ್ರ ಊ ಅವ್ರಗಿ ಈಗ ಸರ್ಸ್ ಮತ್ ಮಕ್ಳಿಗೆ ಹಿಂಗ್ ಯಾರ ನಮ್ಮ ಅಂದ್ರೆ ನಮ್ ಹುಡ್ಗುರು ಅದೆಲ್ಲಾ ಹೋಗಿರ್ತವಲ್ಲ ಅವ್ರಗಿ ಎಲ್ಲಾ ಕರ್ದು ಊಟ ಅದ್ ಮಾಡಸ್ತೇವಿ ಮತ್ ಸಾಯಂಕಾಲಪಿ ಹ್ಮ ಅಂದ್ರ ನಾವೆಲ್ಲ ಕಟ್ಕೊಂಡ್ ಬಂದಿರ್ತಿವಿ
ಅಲ್ಲಕ ಈಗ ನೀವ್ ಊರ್ ಈಗ ಊರ್ಗ್ ಮನೆಗ್ ಹೋಗಂಗಿಲ್ಲ ತಂದ್ರಲ್ಲ ಮತ್ತೆ ಯಾರಾದರು ಅಪ್ಪಿ ತಪ್ಪಿ ಹೋಗ್ಬಿಟ್ಟ್
ಅವ್ರಗ ಅಂದ್ರಪ್ಪಿ ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗ ಹೇ ಇರ್ತಾರಾ ಹ ಯಾರ ಈಗ ಅನಿವಾರ್ಯ ಗೊತ್ತ ಲ್ಲ ಅವ್ರು ಬರ್ತಿರ್ತಾರಲ್ಲ ಅಪ್ಪಿ ಅಲ್ಲಿ ಪೊಲೀಸರು ನಿಂತಿರ್ತಾರ
ಪೊಲೀಸರು ಬಂದಿರ್ತಾರ
ಹ್ಮ್ ನ ಅಪ್ಪಿ ಅಂದ್ರ ನಮ್ಮ್ ಕಡೆ ಈ ಈಗ ಹಂಗ ಹೊರಗ್ ಬಿಟ್ಟಾಗ ಅಪ್ಯ ಎಷ್ಟೋಜ್ ಮನಿ ಕಳುವ ಆಗ್ಯವಪ್ಯ ಬಂಗಾರ ರೊಕ್ಕ ಅದೆಲ್ಲ ಅಂದ್ರ ಮನಿ ಒಳಗ ಯಾರಿ ರಂಗಿಲ್ಲಾ ಅಂತಂದ ಹಂತ್ ಆಟ್ಯಾ ಹಂಗ ಹಿಂಗಾಗ ಅಪ್ಪಿ ಊರ್ ಹೊರಗ ಮತ್ತ ಎಂ ಎಂಟ್ರನ್ಸ್ ಬರ್ತಿರ್ತಾರಲ್ಲ ಅಲ್ಲಿ ಪೊಲೀಸರ ಕಾವಲಾ ನಿಂತಿರ್ತಾರಪ್ಪಿ
ಅಲ್ಲ ಅಕ್ಕಾ ಇಗಾ ಊರ್ ಎಂಟ್ರೆನ್ಸಿಗ್ ನಿಂತಿರ್ತಾರೆ ಮತ್ ಸುತ್ತಲುೂ ಊರ್ ಸುತ್ತಲು ಎಲ್ಲ
ಊರ್ ಸುತ್ತಲೂ ಎನ್ ಇರಂಗ್ಲಪ್ಪ್ಯ ಮತ್ ಹಂಗ್ ಊರ್ ಸುತ್ತಲೂ ಬಂದ ಕಳ್ರ ಕಳುವು ಮಾಡ್ತಾರಪ್ಪಿ
ಅಲ್ಲಕ್ಕ ಮತ್ತೆ ಈಗ್ ಮನೆವ್ ಬೀಗಾ ಗಟ್
ಅಂದ್ರಪ್ಯ ಹೆಂಗ ಮಾಡ್ತಾರ ಇಲ್ಲ ಅವ್ರ ಹೆಂಗ ಮಾಡ್ತಾರ ಗೊತ್ನಪ್ಪ್ಯ ಹಂಗೆನ್ರ ಹಿಂಗ ಬಂಗಾರ ಅದ ಇರತೈತಲಪ್ಪಿ ಅವ್ರ ಈಗ ಹೊಲಕ್ ಬಂದಿರ್ತ ತರ್ಲಾ ಅವ್ರ ಚೀಲದೊಳಗ ಇಟಗೊಂಡ ಬಂದ್ ಬಿಡ್ತಾರ ಅಪ್ಪಿ. ಹ್ಮ್ ಬಂಗಾರ ಒಟ್ ಬಟ್ ನಮ್ಗ ಅದ ಒಂದ್ ಸ್ವಲ್ಪ ವ್ಯಾಲಿವ್ ಇದಿದ್ದ ಅಮೌಂಟ್ ಅಮೌಂಟ್ ಹ್ಮ್ ಸ್ವಲ್ಪ ಇದ್ ತೊಮಂದ ಬಿಡ್ತಾರ ಅಪ್ಪಿ ಅಪ್ಪಿ ಮೊದ್ಲಕೆಲ್ಲಾ ಮನಿ ಒಳಗ ಇಟ್ಟ ಬರ್ತಿದ್ರಪ್ಪಿ ದೇವ್ರ ಮ್ಯಾಗ ದೇವ್ರ ಎಸ್ಟ್
ಅಲ್ಲಕ್ಕಾ ಆ ಚೀಲ್ದಲ್ಲಿ ಇಟ್ಕಣ ಬದ್ಲು ಮೈ ಮೇಲೆ ಹಾಕಂಡ್ರೆ ನೋಡಬೋದಲ್ಲ ಚೆನ್ನಾಗಿರುತ್ತೆ ಹಬ್
ಹ್ಮ ಹಾ ಅಪ್ಪಿ ಮತ್ತ ಎಲ್ ಎಲ್ಲಾರೂ ಹಂಗ ಮಾಡ್ತಾರ ಅಪ್ಪ್ಯ ಹ್ಮ ಎಲ್ಲಾರು ಹೆಂಗ ಮಾಡ್ತಾರ. ಕೋಮಂದ ಬಿಡ್ತಾರಪ್ಪಿ. ಕೊಳ್ಳೋಳ ಹ್ಮ ಹ್ಮ್ ಹ್ಮ್ ಚಂದ ಮಾಡ್ತಾರಪ್ಪಿ ಐದ್ ವಾರ್. ಹ್ಮ್ ನಾವು ಹಾಕ್ಕೊಂಡ ಬಂದಿರ್ತೇವಪ್ಪಿ ಹಾಕ್ಕೊಂಡ್ ಸೀರಿ ಗೀರಿ ಉಟ್ಕೊಂಡು ಅವತರಾ ಒಂತರಾ ಏನದ ಸಾಯಂಕಾಲ ಬಾಳ ಮಸ್ತ್ ಅಪ್ಪ್ಯ ಮತ್ತ ನಾಕುವರಿ ಆತಿಲ್ಲಪ್ಪ್ಯ ಮಧ್ಯಾಹ್ ಎಲ್ಲಾ ಊಟ ಮಾಡಿ ಅವನೆಲ್ಲಾ ಸ್ವಚ್ ಮಾಡಿ ಅವನೆಲ್ಲಾ ಅವ ಎಲ್ಲಾರ ಡೆಬ್ಬಿನ ಅವ್ರವರ ಡಬ್ಬಿ ಕೊಟ್ಟು
ಅಲ್ಲಕ್ಕ ನೀರೆಲ್ಲಾ ನೀರಲ್ಲಾ ತುಂಬ್ಕೊಂಡ್ ಇಟ್ಟಿರ್ತೀರಾ ನೀವು ನೀರು
ಪ್ಯಾಂದ್ರಾ ನಮಗ್ ಇಲ್ಲಸ್ ಸ್ಕೂಲ್ ಆಯಿತು ಅಲ್ಲಾ ಅಪ್ಪಿ ಅಲ್ಲಿ ನೀರಿನ ವ್ಯವಸ್ಥ ಐತಿ ನಮಗ
ಎಲ್ಲಿ ಆದರ್ಶ ಸ್ಕೂಲ್ ಹತ್ರ
ಹ್ಮ್ ಹ್ಮ್ ಅಲ್ಲಿಪಿ ನೀರ್ ಐತಿ ಬೋರ್ ಐತಲ್ಲಾ ನೀರ್ ಇರ್ತ ತವಾ ನೀರ್ ತೊಂಬರ್ತಿವಪ್ಪಿ ನೀರ್ ತಗೊಂಬಂದ ಹ್ಮ ಅಲ್ಲೆ ನಮ್ ಸಮೀಪ ನಮ್ ಬಾಜುನ ಐತ್ ಅಪ್ಪಿ ಅದ ನಮ್ಗ ಹ್ಮ ಹೂ ಹೊಲಕ್ ಅದಕ್ ಬಾಳ್ ಸಮೀಪ ಐತಿ ಹಿಂಗಾಗಿ ನೀರಿನ ವ್ಯವಸ್ಥ ಅದೆಲ್ಲಾ ಇರ್ತೀತೆ ಕುಡಿಯಕ ನಮ್ಗ ಫಿಲ್ಟರ್ ತಂದಿರ್ತೇವೆ
ಹಾ ಹ್ಮ್ ಅಂದ್ರೆ ಪೂರ್ತಿ ದಿವ್ಸಕ್ಕೆ ಆಗುವಷ್ಟು ಮಾಡ್ಕೊಂಡಿರ್ತೀರಾ
ಹ್ಮ್ ಹ್ಪ್ಪಿ ಅವ್ದದೆಲ್ಲಾ ಮುಗಿಸಸ್ಕೊಂಡ ಸಾಯಂಕಾಲ ಆರು ಗಂಟೆಗೆ ಹೋಗ್ತೇವ್ ಅಪ್ಪಿ ಮನಿಗ
ಅ ಆರ್ ಗಂಟೆವರೆಗೂ ಅಲ್ಲ ಆರ್ ಗಂಟೆ ಮುಗಿಯವರ್ಗೂ ಹೋಗಂಗಿಲ್ವಾ
ಇಲ್ಲಪ್ಪಿ ಆರು ಗಂಟೆ ಆಗಿಂದ ಹೋಕರ್ ಅಪ್ಪಿ ಆರು ಗಂಟೆ ಆಗಿಂದ ಹೋಗಿ ಬೆಳೆ ಅಲ್ಲಿ ಬಾಗಲಾಗ ಪಿಚ್ಚ
ಈಗ ಅಕಸ್ಮಾತ್ ಹೋಗ್ಬಿಟ್ರೆ ಏನಾಗಗ್ಬಿಡುತ್ತ ಅಲ್ಲಿ
ತ್ತಿದ್ದರ್ ಹೋಗಂಗಿಲ್ಲ ಗೊತ್ತು ಇದವರ ಅಂದ್ರ ಈಗಪ್ಪ ಈಗ ಸ್ಕೂಲಿನ ಮಕ್ಕಳ ಕಾಲೇಜಿನ ಹುಡ್ಗರು ಅದು ಗೊತ್ತಾಗಂಗಿಲ್ಲ ಅಂದ್ರ ನಮ್ಮ್ ಒಳಗ ನಮ್ ಊರೊಳಗ ಸ್ಕೂಲ್ ಐತಿ ಇಲ್ಲಿ ಅದ್ರ ಸ ಸ್ಕೂಲ ಐತಿ ಅಲ್ಲ ಅಪ್ಪಿ ಇದು ಅಂದ್ರೆ ಊರ್ ಹೊರಗ ಐತಿ ಅಪ್ಪಿ ಅದೆ ಅಂದ್ರ ಇಲ್ಲಿ ಎಲ್ಲಾ ಹುಡ್ಗರ್ ಬರ್ತಾವಲ್ಲ ಬೇರೆ ಹಳ್ಳಿಂದ ಬರ್ತಾರ ಇಲ್ಲಿ ಎಲ್ಲ ತಾಲೂಕಿನಿಂದ ಆ ಹುಡ್ಗುರಿಗೆ ಒತ್ತ ಆಗಂಗಿಲ್ಲಲ್ಲಾ ಬ ಅರೇ ಊರನವ್ರರಿಗೆ ಏನ್ ಸಮಸ್ಯೆ ಇಲ್ಲ ಪ ಹೋಗಬಹದು ಅವ್ರು ಬರ್ಬೋದು
ಅಂದ್ರೆ ಅದೇ ಊರವರು ಹೋಗಂಗಿಲ್ಲ
ಇಲ್ಲ ಇಲ್ಲ ಆರು ಗಂಟೆ ತನಕ ಹೋಗಂಗಿಲ್
ಇವಾಗ ನೀವು ಅದೇ ಊರಲ್ಲಾಗ ಬಿಟ್ರೆ ನೀವ್ ಹೋಗ್ಬಿಟ್ರೆ ಏನ ಆಗುತ್ತಲ್ಲಿ ಎಂತಂದ
ಹಂಗ ಯಾರ ಹೋಗಿಲ್ಲ ಪಿ ಅ ದೇವ್ರ ಹಂಗ ಇದ ಐತಿ ಅಂತಂದ ಹೋಗಂಗಿಲ್ಲ
ಅಲ್ಲ ಏನಾಗುತ್ತೆ ಹೋದ್ರೆ ಏನಾಗುತ್ತೆ
ಏನ್ ಆಗಂಗಿಲ್ಲಫಿ ಆದ್ರೆ ದೇವ್ರ ಮ್ಯಾ ಭಕ್ತಿ ಇದ್ದ್ ಹಂಗ ಹೋಗ್ಬಾರ್ದ ಅಂತ ಹೇರ್ತಾರಲ್ಲಾ ಅನ್ನೊಂದ ಮಾಡಿರ್ತಾರಪ್ಪ ಎಲ್ಲಾ ಕಡೆನ ಅಂದ್ರೆ ನಮ್ದ್ ಮೂರ್ ಹಳಿ ಬರ್ತ ಪ್ಯ ಕಲಗಟಕಿ ಕಲ್ಕುಂಡಿ ಮತ್ ಮಾಚಾಪುರ ದಾಸ್ತಿಿಕೊಪ್ಪ ಅಷ್ಟು ಕಡೆನು ಇದು ಮಾಡಿರ್ತ ಹ್ಮ್ ನಾಕ ಹೆಳ್ಳಿಸ ಸೇರಿಪ್ಯ ಅವು ಜಾತ್ರೆ ಮಾಡ್ತಾರಲ್ಲ ಅಷ್ಟರು ಇದು ಮಾಡಿರ್ತಾರಪ್ಪ ಎಲ್ಲಾ ಕಡೆ ಅನು ಹ್ಮ ಹ್ಮ ಜಾತ್ರೆ ಪ್ಯ ಮಾಡ್ತಾರ ಅಲ್ಲಿನ ಹಂಗ ಮಾಡ್ತ ತರಪೆ ಎಲ್ಲಾ ಆ ಊರಾಗ ನೂ ಇಂ ಇಲ್ಲ ಅವು ಏನದು ಅವರು ರು ಮಂಗಳವಾರ ಶುಕ್ರವಾರ ಅವ್ರು ಹೊಲ್ ಕಡೆನ ಇದು ಮಾಡದಪ್ಪಿ
ಅಂದ್ರೆ ಬೆಲಿ ಹಾಕ್ತಾರ ಊರ್ ಫುಲ್
ಇಲ್ಲಪ್ಪಿ ಏನ್ ಬೇಲಿ ಅದ ಏನ್ ಹಾಕಂಗಿಲ್ಲ ಈಗ ನಮ್ ಕಡೆ ಹೆಂಗ ಮಾಡಿದಾರಲಪಿ ಹಂಗ ಅಲ್ಲಿ ಎಲ್ಲಾ ನಾಲ್ಕು ಹಳ್ಳಿೊಳಗೂ ಮಾಡ್ತಾರ ಲಾಸ್ಟ್ ನಾವ್ ವಾರ ಅದೆಲ್ಲ ಮುಗ ಇವಲ್ಲ ಯಾವಾಗ ದ್ಯಾಮ ಗೂಡಿ ತುಂಬೋದು ಅದೆಲ್ಲಾ ಮಾಡಿ ಪ್ರತಿ ಆ ಹಳ್ಳಿಯಿಂದ ಒಬ್ಬೊಬ್ರು ಒಂದೊಂರ ಅಂದ್ರೆ ನಮ್ಮ ಊರು ಇಂದ ನಾಪಿ ಅವರಿಗೆ ಅಕಿಗೆ ನಮ್ಮ ಮೂರ ತವರು ಮನೆ ಯಕಗಿದ್ಯಾ ಮಮ್ಮಗ ಹ್ಮ್ ಹ್ಮ್ ಹ್ಮ್ ಹ್ಮ್ ಅವ್ರಗೆ ಮತ್ತ ಅವಾಗ ಅವರು ಮತ್ ಅವ್ರ್ದು ಗಂಡನ್ ಮನಿ ಅಂತಿರ್ತತೆ ಹಿಂಗೆಲ್ಲಾ ಇರ್ತಾವಲ್ಲ ಅವ್ರವ್ರ ಪ ಪದ್ಧತಿ ಪ್ರಕಾರ ಹಾ್ ಹ್ಮ್ ನಾವು ಮದ್ವಿ ಈಗ ಮದ್ವಿ ಒಳಗ್ ಮದ್ವಿ ಹೆಂಗ ಮಾಡ್ತೇವಲ್ಲ ಅಪ್ಯ ಆ ಟೈಪ್ ನಾವು ಎಲ್ಲಾ ಇದು ತಗೋ ಅವ್ರು ಬಂದಿರ್ತ ಇಲ್ಲಿ ಬಂದು ಅವರು ಸೀರೆ ಹಿಂಗೆಲ್ಲ ಬಳಿ ಅದೆಲ್ಲ ತಂದಿರ್ತಾರ ಅಪ ನಾವೆಲ್ಲ ಹೋಗೋತ್ಗೆ ನಮ್ಗ್ ಬೆಲ್ಲ ನೀರು ಹಿಂಗೆಲ್ಲಾ ಕೊಟ್ಟು ಅಪ್ಯ ನಮ್ಗೆಲ್ಲಾ ಹ್ಮ್ ನಾ ಫಸ್ಟ್ ಅದು ಮಾಡಿಸಿ ದ್ಯಾಮೋ ಗುಡಿ ತುಂಬಿ ನಾವು ನ ನಮ್ಮೂರಿಗೆ ಬಂದಿಂದ ನೆಕ್ಸ್ಟ್ ಮತ್ ಮುಂದಿನ ಕಾರ್ಯಕ್ರಮ್ತಾರಪ್ಪ
ಮತ್ತತ್ ನೀವೇನೇನ್ ಕೊಡಲ್ಲ ಹಂಗ್ರೆ ನೀವೇನ ಕೊಡಲ್ಲ ನೀರ್ಸ್ಕ ಕೊಡದ ಏನ್ ಮಾಡಲ್ಲ ಅವರಿಗೆ
ಏನಪ್ಪಿ
ಅಕ ಈ ಬೇರೆ ಊರಲ್ಲಿ ಬಂದಿರ್ತಾರಲ್ಲ
ಹ್ಮ್ ಹ್ಮ್ ಅಂದ್ರ ನಮ್ಮ್ ಕಡೆ ಆ ಅವ್ರಗ್ ಬಂದಿರ್ತ ರ್ಲಾಪೆ ನಾವು ಅಲ್ಲಿ ದೈವದಿಂದನ ಅವ್ರಿಗೆ ಈಗ ಬೆಳಿಗ್ಗೆಲ್ಲ ಹಗು ಬಂದ್ರಪ್ಪಿ ಒಂಬತ್ ಗಂಟೆ ಒಳಗ ಬಂದ್ರ ಅವ್ರಿಗೆ ಉಪ್ಪಿಟ್ಟು ಚಾ ಹಿಂಗ್ ಮಾಡ್ಸಿರ್ತಾರಪ್ಪಿ ಅಲ್ಲಿ ದೈವದಿಂದ ಏನದ ಇದು ಎಲ್ಲಾರು ಏನದು ಮೆಂಬರ್ ಇರ್ ಗುಡಿ ಕಡಿಂದಾನ ಪ್ಯಾ ಅಲ್ಲಿ ಉಪ್ಪಿಟ್ಟು ಶಿರಾ ಅಥವಾ ಚಾ ಮಾಡ್ತಿ ಿರ್ತಾರ ಪೇ ಆ ಹನ್ನೊಂದು್ ಗಂಟೆ ನ ಇದು ಇದು ಅಪೆ ರವದ್ದ ಬೆಲ್ಲ ರವ ಹಾಕಿ
ಬೆಲ್ಲರವ ಇದು ಕೇಸರಿ ಭಾತ್
ಹ್ಮ್ ನಮ್ ಕಡೆ ಸಿೀರಾ ಅಂತರತಿ
ನಮ್ ಕಡೆ ಕೇಸರಿ ಭಾತ ಅಂತಾರದ
ಹ ನಿಮ್ ಕಡೆ ಕೇಸರಿ ವತಂತ ಅಂತಾರಪ್ಪಾ ನಮ್ ಕಡೆ ಶ ಸಿರಾ ಅಂತಾರಪಿ ಹುಬ್ಳಿಧಾರ್ವಾಡ ಶಿರಾ ಅದೆಲ್ಲಾ ಮಾಡ್ರತೇಪಿ ಶೀರಾ ಪಲಾವವು್ ಇಲ್ಲ ಅಂತಂದ್ರ ಅನ್ನ ಸಾಂಬಾರ್ು ಹಿಂಗೆಲ್ಲಾ ಮಾಡಿರ್ತಿ ಲ್ಲ ಿ ಊಟ ಮುಗಸ್ಕೊಂಡ್ ಅವ್ರರು ದಧ್ಯ್ಯಾಮ ಮುನ್ ಕರ್ಕೊಂಡ್ ಹಕಾರಪ್ಪಿ ಕಟ್ಟಗ
ಅವರು ಕರ್ಕೊಂಡ್ ಹೋಗ್ತಾರಾ
ಹ್ಮ್ ಅಂದ್ರ ಮೂರ್ತಿ ಇಲ್ಲೇ ಇರ್ತತಿ ಎಲ್ಲ ಅಪೆ
ಹಾ
ಅದನ್ನ ಗಾಡಿ ಒಳಗ ಮೆರವಣಿಗೆಿ ಮಾಡ್ಕೊಂತ ತಗೊಂಡ್ ಹಕಾರಲ್ಲ ಕುಂಭ ಅದ ಹ್ಮ ಹ್ಮ್ ಮೂರ್ತಿ ತಗೊಂಡ್ ಹೋಗಿರ್ತಾರ ಪ ಎಲ್ಲಾ ಮುಗ ಕಾರ್ಯಕ್ರಮ ಮುಗುದಿಂದ ಮತ್ತು ಹೊಳಿ ತಂದು ಮೂರ್ತಿ ತಂದು ನಮ್ಮ್ೂಊರೊಳಗ ಇಡ್ತಾರೆ ಅದನ್ನ ಎಲ್ಲಾನು ಹ ಮ ಮರವಣಿಗೆಿ ಮಾಡ್ತಾರ ಪ ಡೊಳ್ಳು ಮ
ಹಾ
ಹೆಣ್ಮಕ್ಳೆಲ್ಲಾ ಇದು ಕೊಡ್ಪಾನದ ಇದು ಮಾಡ್ಕೊಂಡು ಕುಂಂಬಾ ಕುುಂಬಾ ಕುಂಬ ಅ್ ಹೊತ್ಕೊಂಡ್ ಹೋಗಕಾರಪ್ಪಿ ತೆಂಗಿನಕಾಯಿ ಇಟ್ಕೊಂಡ್ಪ್ಪಿ ಹಾ ಹಾ ಹಾ ಹಾ ಹಾ ಅದನ್ನೆಲ್ಲಾ ಇಟ್ಕೊಂಡಪಿ ಮುಂದ ಮೆರವಣಿಗೆಿ ಮಾಡ್ಕೊಂತ ಹೋಗ ಬಾಳ ಚಂದ ಇರ್ತತಿಪ್ಪಿ ಐದ್ ವರ್ಷಕ್ ಒಂದ್ಸಲ ಈ ಸಲ ಮುಗಿತಪ್ಪೆ ನಮ್ದು ಜಾತ್ರೆ
ಹಾ ಹೌದಾ
ಹುನ ಆಪಾ
ಮಾಡಟ್ರ ಮಾಡಿ ಚೆನ್ನಾಗ್ ಮಾಡ್ರ ಅಕ್ಕ ನೀವು ನೆಕ್ಟ್
ಹ್ಮ ಹನಪ್ಪೆ ಬರ್ರಿ ಅಪ್ಪ ಈ ಸಲಜ್ ಜಾತ್ ಹೇಳ್ತೇವಿ
ಹ್ಮ ಕತರಿ ಸರಿ ಆಯ್ತಕ್ಕ